ಹ
ಎಲ್ಲಿ
ಇಲ್ಲಿ ಮನ ಕೌದ ಕತಲ್ಲಿ
ಹೌ ಯಾ ಕೆವ ಕೋದ
ಮತ್ತತ್ ನಾಡ ತಬ್ಬಲ್ಲ
ಮನೆ ಹೋಗುದಿಲ್ಲ ಮನೆ ಹೋಗಿದ್ದಿನಿ ಅಂತ ಹೇಳಿದ್ರಿ ಮನೆ ಹೋ್ತಲತೀವಿ ಅದ ಹೋತೀವಿ ಅಂತ ಹೇಳಿದ್ರಿ
ಇ ಮತ್ತ ಇದು ದೊಡ್ಡ ಹಬ್ಬ ಅದಲ್ಲ
ಇಲ್ಲ ಮೊನ್ನೆಯನೆ ಊಸ್್ತೀನಿ ಅಂತ ಅವ ಅರುಣಾನ
ಹಮ್ಮ ಅರುಣ್ ಅವತ್. ಪಣ್ಯಸ್ಮರಣೆ ಆದಾದಂತ.
ಹೌದಾ.
ಹಾ.
ಇಲ್ಲೋಳು ನಿಲ್ದಾಣ್ ಎಷ್ಟು ಬೀಳ್ಳತವ ಬಾ ಈ ಕಡೆ. ತಿನ್ನೋಣ.
ಹಾ.
ಮ್ಯಲ್ ಬೆೀಳ್ಲತ್ತವೋಗ ಮ್ಯಾಲ ಕುಂತೀಿನಿ ಗಿಡ.
ಹೌದ್ಯವ ಒ ಸ್ವಲ್ಪ ನಾಳೆ ಮನೆಿಗಿನ ಎಲ್ಲ ಐ್ತಿು ಉಳಸ್ಬೇಕ ಹಬ್ಬದ ಸಲಯಕ ಇವತ್ತು. ಮ ನಾಳೆ ಎರಡು ದಿನ ಬಿಸಿ ಆಯ್ತ ಸೋಮವಾರ ಖಾಲಿ ಹೋಗ್ತವಿ.
ಸೋಮವಾರ ಕಾಲನಾ.
ಆಶಾಲ್ಕ ಹಾ ಸೋಮವಾರ ಖಾಲಿ ನಾಳೆ ಚಂತೆ ಕೆಲ್ಸ ಇರದು ಮನೇಲಿ ನೋಡ ನಾಳೆ ಬಂದ್ರ ಬರ್ತವಿ ಇಲ್ಕಂತ್ರ ಇಲ್ಲ. ನೋಡ್ಬೇಕು.
ಬಾರ. ಬಜ್ಜ ಬಿರಿಯಿ ಗಿರಿಯಿ ಏ ಮಾಡ್ತಾರ.
ಇಲ್ಲ ಹ ಕೆಲ್ಸ ಅದ ಅದ್ರ ಸಲುವಾಗಿನೆ ಮನೇಲಿ ಹಬ್ಬ ಇರೋದ್ರಿಂದ ಎಲ್ಕಂದ್ರೆ ನಾನ್ ಇವತ್ತು ಇವತೆ ಬಂದ್ಬಿಡ್ತಿದ್ದೆ
ಸಮೀರ್ಗ
ಯಾಕಂದ್ರ
ಅವ್ರೇ ಕರ್ಕ
ಅದೇನು ಅವರು ನೋಡಮ್ ಬಂದ್ರ ಅಂದ್ರ ಬರ್ತನಿ ಹೇಳಿಸಿ ಸಮೀರ್ ಬಂದ್ರ ಅಂದ್ರ ಬರ್ತನಿ ಯಕಂದ್ರ ನೋಡಮ್ಮ ಆವ ಸೇನಾ ಬಂದ್ರ ಬರ್ಬೋದು ಹ ಚಂದನ್ ಬರನ್ ಕಾಣಲ್ಲ
ಅಲ್ಲ ನಿನ್ನೆ ಪ್ಯಾಂಟ್ ಶರ್ಟ್ ತಕೊಂದ್ರ
ಇಲ್ಲ ತೋಲಿಲ್ಲ ಇಲ್ಲ ಶರ್ಟ್ ಎಕ್ಸ್ ಎಲ್ ತಗೊಂಡಿದೆ ಪೀ ಸರ್ ಹಾ ಬಂದಿಹೋಗಡಿ
ಪ್ಯಾಂಟ್ ನೋಡ್ಲಾತಿದ್ದಿ ಮನೆ ದೇದರದ್ದ ತೊಂದ ನಂಟ
ಅದೇ ಪ್ಯಾಂಟ್ ನೋಡಕತಿದವಿ ಅವ್ನು ಸೈಜ್ ಸಿಗ್ಲಿಲ್ಲ ಅಂದ್ರ ಕಲರ್ ಬೇರೆದು
ಅಲ್ಲ
ಆ ಈ ಅಲೋ ನೆಟ್ವರ್ಕ್ ಬರ್ತಾಲ್ ನಿಮ್ ಕಡೆಯಿಂದ
ಲ್ಲ ಪ್ಯಾಂಟ್ ತೋದಂತ
ಹಾ ಹಾ ಹೌದೌದು ತಗೊಳ್ಳಿಲ್ಲ ಅವತ್ತ ಹಲೋ
ಯಾಕೆ
ಏನು ಅವತ್ತು ಇಲ್ಲ ರೇಟ್ ಜಾಸ್ತಿ ಆಯ್ತು ಒಂಬೈನೂರ ಒಂಬೈನೂರ ಐವತ್ತು ಹೇಳಿದ್ರ ಪ್ಯಾಂಟಿಗೆ ಅದಕ ಬಿಟ್ಟ ಬಂದ್ಬಿಟ್ವಿ ಹಾ
ಚಾಪೂರ್ ನೋಡಬೇಕು ನಿನ್ನೆ
ಅದೇ ನಿನ್ನೆ ಸಿಗ್ಲಿಲ್ಲ ಬಂದ್ಬಟ್ಟು ಅ ಕಡೆ ಮತ್ತ ನಾಳೆ ಸೋಮಾವಾರ
ತಿರುಗಾಡ್ತೀ
ನೀನ್ ಬರ್ಬೇಕು ಸ್ವಲ್ಪ ಯಾಕಂದ್ರೆ ಸ್ವಲ್ಪ ನಾಡ್ದ ಕಾಲೇಜ್ ಕಾಲೇಜ್ ನಲ್ಲಿ ಕೆಲಸ ಅದಾ
ಹಾ ಹೌದೌದ್ ಹೌದು
ಹಾ ಅದೇನ ಅಪ್ಡೇಟ್ ಮಾಡ್ಸ್ಬೇಕಂತ ಮಾಡಸಿ ಹಂಗೆ ಅವ್ ಪ್ಯಾಂಟ್ ಗಿಂಟಿತ್ತ ತಗೊಂಡ್ಬಿಡ್ತವಿ ಬಂದ
ಹಾ ಹಾ ಹಾ ಮತ್ತೇನು ಸ್ಕಾಲರ್ಶಿಪ್ ಬಂದ್ವ ತಮ್ಗೆ
ಕ ಬಂದ ನಿನ್ನೆ
ಎಷ್ಟು ಬಂದು
ನೂರ
ಓ ಹೊಡ್ರಲ್ಲ ಲಾಟ್ರಿ ಹಬ್ಬ ಆಯ್ತು ಮತ್ತ
ಏನ್ ಆಯ್ತಪ್ಪಾ ನೋ ಹಾ
ನೋಡಿ ಗೌರ್ಮೆಂಟ್ ಎಲ್ಲ ಎಷ್ಟು ಸಹಾಯ ಮಾಡುತ್ತೆ ನಮ್ಗೆ
ಏನ್ ಮಾಡ್ತ್ರಿ ಎಲ್ಲಾ ದುಡಿತಾ ಇದ್ದೀವಲ್ಲಾ
ದುಡಿತಾ ಇದ್ದೀವಿ ದುಡಿತ ಇದವಿ ಅಂದ್ರ ಇಲ್ಲ ಗೌರ್ಮೆಂಟ್ ಕಾಲ ನಾವೆಲ್ಲಿ ದುಡಿತಾ ಇದೀವಿ ಹೇಳಿ ನಾವು ಸ್ಟೂಡೆಂಟ್ ನಾವು ಹೋದ್ರರಿಗೆ ಇಷ್ಟ ಎಲ್ಲ ಸಹಾಯ ಮಾಡ್ತಾರೆ
ಅದೇ ಮತ್ತ ಗೌರ್ಮೆಂಟಗ ಮತ್ ಕಾಲೇಜ್ ಹೋಗ್ತಾರ ನಾವ್ ದುಡ್ದಂಗೆ ಮತ್ತ
ಏ ಹೌದ್ರಿ ನಾವ್ದು ಭವಿಷ್ಯದ ಆಸ್ತಿ ತ್ತ
ಹಾ ನಿಮ್ಗೆ ಎಷ್ಟು ಬೊತ್ತರಕ್ಕ ಸ್ಕಾಲರ್ಶಿಪ್ ವಾ
ನಮ್ಗ ಬಂದಿಲ್ರರಿ ಕಡಿಮೆ ಬಂದವ ಬಾಳ ಹದ್ನಾಕ್ನೂರ್ ಬಂದಾವ್ರೀ ಬರೇ ಹದ್ರಿ ಏ ಏನಂತನ್ ನಾವೇನ್ ಅವ್ರಗ ನ್ ಕೊಟ್ಬಿಟ್ಟಿವ ಹಾಕಿರಾಕ ಬಂದ್ರ ಬ
ಆಯ್ತಪ್ಪಾ ಅವ್ರು ಋಣದಾಗ ನಾವುವಿಯ್
ಅಷ್ಟ ಅಷ್ಟೇ ಅಷ್ಟ ಅಂದ್ರ ನಾವು ಮುಂದ ದುಡ್ದಾಗಸ ಟ್ಯಾಕ್ಸ್ ಕಟ್ತವಲ್ರಿ ಹಂಗ ದ ಹೆಂಗಗೆ ಆಗ್ತವಿ
ಹೌದೌದು
ಏನ್ ಅವ್ರ ತಮ್ಮನೇ ದುಡ್ಡು ಹಾಕ್ತಾರ ನಂಬ್ದ ತಾನೆ
ಹಾ ನಮ್ದೇ ನಮ ಹಾ
ತಪ್ಪಾಗತ್ತೆ ಅವ್ರ ದುಡ್ಡ ಅಂದ್ರೆ
ಹೌದೌದು
ನಮ ದುಡ್ಡು ನಮಗ್ ಕೊಡ್ಲಾತರನ್ ಬಗ್ ನೀನು
ಇಲ್ಲ ಏನ್ ಮಾಡ್ತ ಹ ಈಗ ಕಷ್ಟ ಕಾಲದಲ್ಲಿೈ ಹಿಡ್ದ
ಹಾ ಹೌದುೌದು ಅ ಅಂದ್ರೆ ನಮ್ ದುಡ್ಡು ನಮ ಸರಿಯಾದ ಸಮಯಕ್ಕೆ ಬಂತ
ಹ ಹ ಈ ತರ ಬಂದಾಗ ನಾವ್ ದುರ್ಬಳಕೆ ಮಾಡಕ್ ಹೋಗ್ಬಡುದ್ರಿ.
ಏ್ ಹಂಗೇದ್ರಿಂದು.
ಹಾ ಕೆಲವೊಂದ್ಸಾರಿ ಅದೇ ರೊಕ್ಕನ್ ಇರಲ್ಲ ಇದ್ದಾಗ ಏನ್ ಮಾಡಕ್. ಹೋಗ್ಬಡ್ದ ಅಷ್ಟೇ.
ಹಂಗ ಅದ್ರೆ ಇಷ್ಟಿದ್ರೆ ನೋಡಿಲ್ವಾ ಒಂದಷ್ಟ. ಚಂಗಗಳ ಆಯ
ಹಾ ನೋಡಿ ಎಷ್ಟ ತೈರಾಣ ಹತ್ರ ಇವಾಗ
ಇವಾಗ ಹಂಗೇರಿ ಮದನ ರೊಕ್ಕ ಬಂದಾಗ ಹಿಗ್ಬಾರ್ದು ರೊಕ್ಕ ಕರ್ ಕುಗ್ ಬಾರದು ಒಂದು ಯಾವವರಜ್
ಅದೇ ಏನ್ ಮಾಡಕ್ ಬಾರ ಏನ್ ಮಾಡ್ಬಾರ್ದ್ರ ಏನ್ ಮಾಡಕ್ ಹ ಹ ಏ ಮಾಡ್ಬೇಕೇ್ರೀ ಯದ್ರ ಬೇಕ ಎದ್ರಲ್ಲಿ ಆದ್ರೆ ಇನ್ವೆಸ್ಟ್ ಮಾಡ್ಬೇಕ್ರಿ ರ ಇನ್ ಮುಂದೆ
ದುಡ್ಡನ್ನ ಸೇವ್ ಮಾಡಬೇಕು ಅಲ್ಲಿ ಮೇಲೆ ಸಾಂಗ್ಡಿಗೆ ಹೋಗ್ಬೇಕು
ಹ ಹೌದು ಹ ಯಾಕ ನಾವು ನಾವು ದುಡಿಬಡುದು ದುಡ್ಡನ್ನ ದುಡ್ಡ ದುಡಿಸಸ್ಬೇಕು
ಹ್ಮ್ ಹ್ಮ್ ಕರೆಕ್ಟ್ ನೋಡ
ಈಗ ನಾವವು ದುಡ್ದಿವ್ ಅಂದ್ರೆ ಅದಕ್ ಏನ್ ಆಗಲ್ಲ ರೊಕ್ಕಕ್ ರೊಕ್ಕ ದುಡಿಸಿವಂದ್ರೆ ಅದಕ್ ವ್ಯಾಲ್ಯೂ ಇರ್ತದ
ಹ ರೊಕ್ಕ ರೊಕ್ಕ ದುಡಸಿದ್ರ ಜಗ್ಗ ಆಗತ್ತ ನಾವ ನಾವ್ ದುಡಿದ್ರ ಭಯಿ ಮನಿಗ ಆಗುತ್ತಾ.
ಹಾ ಇನ್ಮುಂದ್ ಅದೇ ಮಾಡ್ಬೇಕ ನೋಡ್ಲೆ.
ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಜೀವನ ಕಟ್ಕೊಬೋದ ನಾವ ದದುಡ್ ದುಡ್ಡಲ್ಲಿ.
ದುಡ್ಡನ್ನ ದುಡ್ಡನ್ನ ದುಡಿಸ್ ಬಿಡ್ಬೇಕು ಅಷ್ಟ. ಟ್ ಇನ್ಮುಂದೆ. ಹಾ.
ಒಳ್ಳೆವಿ ಯಾವ್ದ್ರಗ್ ಇನ್ವೆಸ್ಟ್ ಮಾಡ್ಲತ್ರಿ ಇಗವಾಗಲ್ಲ ಅಮೌಂಟ್ ಅಲ್ಲಾ ಯಾವ್ದ್ರಾಗ ಇನ್ವೆಸ್. ಮಾಡ್ಲಾತೀರ್ ಅಮೌಂಟ.
ನಾವ ಇನ್ನು ಮಾಡಿಲ್ರಿ ಯಾಕಂದ್ರ ಮೊನ್ನೆ ಒಂದ ಮನೇಲ್ಲ ಒಂದು ಒ ಎಣ್ಣಿಡಬ್ಬಿ ತಗೊಂಡ ಬಾ ಅಂದ್ರ ಮೂರ್ ಸಾವಿರದಲ್ಲಿ ಒಂದ್ ಎಣ್ಣೆ ಒಂಬೈನೂರು ರೂಪಾಯಿ ಕೊಟ್ಟ ತೋಗೊಂಡ್ವಿ. ಮತ್ತೆ ಒಂದ್ ಶರ್ಟ್ ತೊಂಡಿವಿ ಅದರಲ್ಲ ಮತ್ತ ಒಂದ ಆರ್ನೂರ ಐವತ್ತ ರೂಪಯ್ ಕೊಟ್ಟ ರೀಚಾರ್ಜ್ ಮಾಡ್ಸಿನಿ.
ಯಾವದಕ್ಕೆ?
ಇದ ನನ್ ರಿಚಾರ್ಜ್ ಖಾಲಿ ಆಗಿತ್ತ್ರಿ ನಂದ.
ಆರ್ನೂರ ಐವತ್ತಾ ಎಷ್ಟು ತಿಂಗಳು ಮಾಡಿಸಿ?
ತಿಂಗಳ
ಓ ವಜ್ಜೆ
ಮಾಡ್ಸಿನಿ ಇನ ಒಂದಿಷ್ಟ ಒಂದ ಹದಿಮೂರ್ ನೂರ ಎನ್ ಉಳದಿದ್ವು.
ಹಾ ಹಾ
ಲ್ಲಿ ಒನ್ ಒಂದು ಒಂಬೈನೂರು ರೂಪಾಯಿ ಶರ್ಟಿಿಗೆ ಕೊಟ್ಟಿ ನಿನ್ನೆ ನಂದು ಪುರನ್ ಸಬುದು ಹಾ ಇನಾ ಒಂದ ಮುನ್ನೂರು ಉಳದಾವ ಅಷ್ಟೇ ಖರ್ಚಕ ಮತ್ ಇನ್ನ ಒಂದ ಹದಿನೆಂಟನೂರ ರೂಪಾಯಿ ಬಿದ್ದಾವ.
ಹ್ಮ್ ಹ್ಮ್ ಹ್ಮ್
ಈಗ ಹ ಮತ್ತ ಹಬ್ಬಕ್ಕ ಏನಾರುನು ಅಲ್ಲೇ
ಹದ್ನೆಂಟನೂರು ರೂಪಾಯಿ ಖರ್ಚ ಆಗ್ಯಾವ್ ಅನಟಿಗೆ ಮತ್ತ ಹದ್ನೆಂಟನೂರ ಆಗ್ಯಾವ್ ಅಂದ್ರ ಆವ್ ಇನ್ನ್ ಒಂದ್ ಎರಡ್ ಸಾವ್ ಬಲ್ಲಿ
ಯ ಏನಲ್ರ ಒಂದ್ ಎಷ್ಟೋ ಒಂದು ಯ ಒಂದ್ ಎರಡ್ ಸಾವಿರ ಆವರಿ ಅಷ್ಟೇ.
ನಿಮ್ದು ನೋಡ್ಕೊಬೇಕ ಹಬ್ಬ ಗ ಎಲ್ಲಾಟೆ
ಇದೀರಲ್ಲ ನಿಂಬಲ್ಲಿ
ಅ ನಮ್ಗ ನಿಮ್ಗೆ ಎಲ್ಲಿ ಮಾಡ್ತೀರ ಎಳೆ ನೀವು ಎಲ್ಲ ನಿಮ್ಗ್ ಜಗ್ಗೆ ಸ್ಕಾಲರ್ಶಿಪ್ ಬಂದಿದ ನಮ್ ಕಡಿಮೆ ಬಂದಿದ
ಎಲ್ಲಾ ನಿಕೊಂಡ್ ಬಂದಾವ ಯಾಕಂದ್ರೆ ಈಗಂತ್ರ ಮನೇಲ್ ಸ್ವಲ್ಪ ವರ್ಚ ಹಾಕತ್ವ್ರ ರೊಕ್ಕ
ಹ್ಮ್
ಹ ಅದಕ್ಕೆ ಇವತ್ತೊಂದ್ ಮನೇಲಿ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು
ಅಬಾಬಬಾಬ ಸಂ ಸರಿ ನಡ್ಸಲಾತಿ
ಹಂಗ್ಯಾಂಗಲ್ರಿ ನೋನು ಮನೆ ಬೀಜ ತಂದೀವಿ ಮತ್ತ
ಹ್ಮ್
ಓ ಮತ್ತ ಒಂದ್ ನಾಕ ಎಕರೆ ಹೊಲಾ ಹಳ ಇತ್
ನೋಡು ನಾವುದು ನಾವು ದುಡ್ಡು ದುಡ್ಡು ನಮಗೆ ಸಾಲ ಸಾಾಲ. ಲ್ಲ ನೀನ್ ನೋಡಿದ್ರೆ. ಸಂಸಾರ ಎಲ್ಲ ನಡೆಸ್ಲತಿ ಮನೆಯ ದೊಡ್ಡು ಶೇವ್ ಮಾಡಿ
ಮ ಅದು್ ಬೀಜ ತಂದಾರ ಮತ್ತ ರೊಕ್ಕ ಎರ್ಲ್ಲಡ್ದಂಗ ಕದ ಮತ್ತೆ ಎಲ್ಲ ನಾಕಕ್ರ ಹೊಲ ಲಾಸ್ ಐತಿರಿ ಏನ್ ಮಾಡ್ತತಿ ಮಳಿ ಹೊರ್ ಲಾಸ್ ಅಲಕ
ಮತ್ತ ಬೋದ್ ಹಾಕಿರ
ಬೋಧನ್ ಮಾಡ ಕಳ್ಸ್ಬೇಕ್ರೀ ಇವತ್ತು ನಾಳೆ ಆಯ್ತ
ನೋಡು
ೀ ಅಲ್ಲಿ ಒಂದ ಅ ಒಂದಷ್ಟ ನಟ ಅದೀ ಮತ್ತತ್ ಏಂದ ಮತ್ ಪ ಕ ಲಕ್ಷಿಂದ ಹೋಗಬೇಕಕ್ಲ್ಲ ಹೆಂಗಿದರ
ಅವ್ ನಾಳೆ ಕಡ್ಸೋ ಬಂದಿಲ್ಲ ಬೀಜ ಎಲ್ಲಿ ಬಗ್ಲ್ಲ ನಡ್ತಾವ.
ಹೌದೌದು ನೋಡ ಮಳೆ ಬಂದ್ಮೇಲೆ ನಾಟಿದ್ ಅಂದ್ರ ಮತ್ತ ಅದೇ ಪಾಕಿ ಇಡ್ತ ಮತ್ತತ್ ಊರೋದಲ್ಲೇ
ಹ್ಮ್ ಹ್ಮ್ ಹ್ಮ್
ಆ ತರ ಮಾಡ್ಬೇಕು
ಮಾಡ್ರಿ ಮಾಡ್ರಿ ಅಡೆ ಮಾಡಿ ಬರ್ಕೊಂತ ಕೆಲ್ಸ ಮಾಡ್ರಿ
ಮಾಡ್ಬೇಕಕ್್ರೀ ಇನ್ನೊ ಸೇಏನ ಮನಿ ಆಸನ ಮಾಡಕತ್ತಾನಂತ ಕೆಲ್ಸ ಬಾಳದ ಒಂದು ಪಾಪ
ಇವ್ರು ನಿಮ್ ಸಿಂಹವರು ಏನ್ ಮಾಡ್ತಾಾರೆ
ಶಮ್ಮ ಮನೇಲ್ಲ ಇದಿದ್ದಾನಂತ
ಏನ್ ಹಾಲು ಕುಡಿತಾ ಇದ ನ ಬೇಟಾಡ್ಲತ ಅಂತ.
ಏನ್ ಮಾಡಕತ್ ನಾವು ಏನ ಫೀಲಿಂಗ್ದಾಗ ನವ್ನು.
ಯಾವಫೀಲ್ಡಿಂಗ್
ಏನೋ ಅವರು ಎಂಡರ ಮಕ್ಳು ಇರೋದ ಬಿಜಣಲ್ಲಿ. ಹೌದಲ್ಲ ಯಾರ ಯಾರ. ಮ ಆಗ್ಲಿ ಆ ವ್ಯಕ್ತಿಿನ ಅಲ್ಲಿ ತುಂಬಾ ಹಚ್ಕೋಬಾರ್ದುಕ್ಕಿಂತ ಈಗಿನ ಕಾಲದ.
ಯ ಅವದ. ಅದ್ರಾಗ ಎಷ್ಟಪೆ. ಮಾತ್ರ ಸಿಂಹ ಅವರು ಸ್ವಲ್ಪ.
ಹಾ ಹಾ ಆ ತರ ಯಾಕಂದ್ರ ನಾವತಾ ಇದವಿ ಇವಾಗ ನಾವನು ಅದೇ ಅವನ್ ದೇಶ ದಾಟ್ಕೊಂಡ್ ಬಂದೀವಿ
ಹ್ಮ್ ಎಲ್ಲ ಏಜ್ಂದ ಆಡ್ಕೊಂಬಂದಿಲ್ಲ ಅವ್ ನಮ್ಮ್ಏಜ್ ಅದಾರ ಬಟ್ ಯಾವ ಏಜ್ ಹೆಂಗಿರ್ಬೇಕಕ್ ಹಂಗಿರ್ಬೇಕಕ್. ಕೈ.
ಹಾ ಹಾ ಇಲ್ಲ ಇಲ್ಲ ನಾ ಲವ್ ಮಾಡೋದ್ರಲ್ಲಿ ನಾ ಎಷ್ಟ ದಾಟ್ಕೊಂಡ್ ಬಂದೀನಿ. ಈಗ ಎಂಟಿದಾಗ ನೋನು.
ಅಲ್ಲ ಅದು ಅದ್ರ ನ ಒಂದ ಳಿರಿ ಬೇಡಾನಲ್ಲಾ
ಹಾ ಹೌದೌದು
ಮಾಡಬಹುದು ಹ ಇಲ್ಲ ಅವ್ನು ನಮ ಮೇಜ ಆಲ್ರೆಡಿ ದಾಟಿ ಹೋಗಿದ್ದ ನೀಗ ಮೊನ್ನೆ ನೋಡಿಲ್ ಬಟ್ಟ ಹಾಕೊಂಡ ಅಂದ ನಾವವು ಸಣ್ಣ ಹುಡುಗ್ರ ಬಟ್ಟೆ ಹಾಕ್ಲಕ್ ಎಲ್ಲಾರ ಸೇಮ್ ಸೇಮ ಹಾಕ್ ಅ ಏನ್ ಮಾಡ
ಸಣ್ಣ ಹುಡುಗರ್ ತರ ಇದಾನೆ ಬಟ್ಟ ಮೈಂಡ್ ಮೆಚ್ಚುರ್ ಆಗಿಲ್ಲ ಇನ್ನ ಅವಂದು
ಹ್ಮ್ ಏನ್ ಮಾಡಕ್ ಆಗಲ್ ಅವ್ರ ಬುದ್ಧಿ ಎಷ್ಟದಷ್ಟು
ಹಾ ಹಾ ಮತ್ತೇನಡ್ದ ಏನ್ಲ್ರಿ ಸ್ವಲ್ಪ ಅರಾಮಿಲ್ಲ ಮಕ್ಕಂಬಂಬಿಟ್ವಿ
ಹ ಏನಾಗದ
ಓ ಸ್ವಲ್ಪ್ ನಗಡಿ ಬಂದು ತೆಲಿ ನೋಯದು ಅದು ಆಗಕತ್ತದ
ಹ್ಮ ಯಾಕೆ ಟೈರ್ಡ್ ಆದಂಗ ಅನ್ಸೋದು ಸುಸ್ತ ಇದ್ದಚ ಬಾಳ
ಹೌದೌದ ಅವದ ಬಿಸಲಾಗ ಹಯ್ ಬಂದಲ್ಲ ಆಯ್ತ್ ನೋಡ್ರ
ನ ಹಾಸ್ಪಿಟಲ್ ಹೋಗ್ಬೇಕರಾ
ಅದೇ ತೋಸಕಮ್ಮನ್ನಿ ಸೊಲಪೂರ್ಬಲ್ಲಿ
ಹ್ಮ್ ಹ್ಮ್
ಒಟ್ಟ ನಗಡಿ ಬಂದ ಆಯ್ತ್ ಮುಗೀತ್ ಸಂತಿ
ಆಯ್ತು ತೋರ್ ನಸ್ತೀನಿ ಒಂದು ನಿಮಿಷ
ಹ
ಎಲ್ಲಾನ ಕೊಡತಡ್ಬೇಕು ಹ್ಮ